ಏನ್ ಏನ್ ಪ್ಲೇರನ
ಅ ನಮ್ಮ ಮನ್ಯಾಗ್ ಸ್ವಲ್ಪ ಚುಕ್ಕ ಅಡ್ಡಿ ಮಾಡತ್ತ ಫೋನ್ ಕೊಡ ಫೋನ್ ಕೊಡ ಅಂತ
ಹ ಹಾ ಅದೇ ರೀದು ಕರೆಂಟು ಜಲ ಮ ಅದು ಇದು ಶಾಪೂರ್ ಗುಡ್ಡ ಅದರಲ್ರಿ
ಹೌದು
ಲ್ಲಿ ಅಂತಲ್ಲ ನಡತವ್ರು ಅದು ಎತ್ರರದ ಪ್ರದೇಶದ ನಡತವ್ರು
ಆಗ್ಬೇಕ್ರಿ ಬಟ್ ಅಲ್ಲಿ ದಾರಿ ಇಲ್ಲಲ್ರಿ ಅಲ್ಲಿ ದಾರಿ ಸಾಗಾಣಕ್ ಹ ದೊಡ್ ದೊಡ್ ಟಿಪ್ಪರ್ ಬರ್ತವ್ರೆ ಸಾಗಾಣಿಕೆ ಮಾಡಕ್ ದಾರಿಲ್ರ ಅಲ್ಲಿ
ಹೌದಾ ಈ ತರಾನ
ಹಾ ರೀ ಸಾಗಣಿ ಅಂದ್ರೆ ಏ ಗಡ್ಡಿನ ಅತ್ರಲ್
ಒಂದೊಂದ್ ಲಾರಿಳಿತವ್ ಎರಡ್ ಎರಡು ಲಾರಿ ಸರಿ ಒಂದೊಂದ್ ಪಂಕ್ ಎಳಿತವರು
ಹಾ ಅಲ್ಲಿ ಆವ ಅ ನೋಡಿ ನೋಡು ಲೊಟ್ಟ ಲೊಟ್ಟ ಪಂಕ್ ಅಲ್ಯ ಅಂತರ
ಅದೇ ರೀ ಅವ್ ಎರಡು ಅವ್ ಎರಡ್ರಡು ಟಿಪ್ಪರ್ ಹೇಳಳ್ಬೇಕ್ರೀ ಹಂಗಾದ್ರ ನಡ ಇಲ್ಲಿ ಶಾಪೂರ್ ಕೂಡ ಸೈಕಲ್ ಮೋಟ್ರ ಹೋಗಲ್ರಿ ಅದಕ್ಕೆ ಈಗ ನೀರ ಈ ನೀರನ್ನು ಕಡಿಮ ಮ್ಯಾಗಾವ ಈಗ ಹೆಂಗ ಮಾಡದ್ದನ್ ಸರ್ಕಾರ ಏನ್ ನಿರ್ಧಾರ ಪದನ್ ಒಂದಕ್ಕೂ ಮೂವತ್ ಕೋಟಿ ರರಿ ಮತ್ತೆ ಜಮೀನ ಒಂದೊಂದ ಎ ಎಕರೆ ಬೇಕ ಅದಕ್ಕೆ
ಹಾ ಆರಾಮ
ದೇ ಎಂಗ್ ಹೇಳ್ಧನೋ ಗೆ
ಕ ಕೋಡ್ಸಾರೆಏನ್ ಮಾಡತಾರಪ್ಪ ನಮ್ ಕ ಕಡ್
ನ ನಮ್ ಕಡೆ ಜನಾನ ಸರಿಯಗೆಲ್ಲ ಕುಡ್ಸಂ ಕೂಡ್ಸಲ್ಲ
ಏ ಹಂಗೆ ಅದು
ಬಾಳ್ ಲಾಸ್ ಆತವ್ ಅಂತ ಅವು
ಏ ಬಾಳ ಲಾಸ್ ಆದ್ರೂ ಪರ್ವಾಗಿಲ್ಲ
ನೋಡ ಕೋಟ್ಯನ್ ಗಟ್ಲೆ ಹಾಕಿ ಇರ್ತಾರ ಚುತ್ತ ಮಾಡಿದ್ರ
ಹ್ಮ್ ಹೊಸ ಮಾಡ ಮತ್ತ ಕಡ ಕಟ್ ಮ ಮೂವತ್ ಕೋಟಿ ಅಂದ್ರೆ ಸುಮ್ನೆ ಏನ್ ಮತ್ತೆ. ಮತ್ತ್ ಮೂವತ್ ಕೋಟಿ ಅಂದಾರೆ.
ಬಾಳ ಮತ್ತ ಅದ್ರೊಳಗ ಒಬ್ಬನಿಗೆ ವರ್ಷ ಅದು ಪರ್ಮ ಮಟ್ಟೆ ಕೆಲ್ಸಕಿಟ್ಕತ್ತರೆ ಅದ್ರೊಳಗ.
ಹ್ಮ ಅದ್ರೊಳಗೆ ಒಟ್ಟದ್ರದ್ದು ಏನ ಏನಾದ್ ಐಟಂ ಮಾಡಿದ್ರ ಕರ್ಕತಾರ.
ಅದು ಏನಾದ ಕೆಲ್ಸ ಅದು ಒಟ ನೋಡ್ಕಂತರ್ಬೇಕ ಒಂದ ಕೆಲ್ಸ
ಅಲ್ಲಿ ಹೋದಾಗ ಒಂದ್ಸಲ ಯಾರು
ಏ ಒಳಗ ಇರ್ತನ್ರಿ ಪಿಕ್ಸ್ ಇರ್ಲೇಬೇಕು
ಊಟ ಗೀಟ ಏನ್ ಊಟ ಗೀಟ ಮನೆಗೋಗ ಊಟ ಮಾಡ್ಕೊಂಡ .
ಹೌದೌದು
ಹಾ ಎಲ್ಲಾ ಡ್ಯೂಟಿ ಇರ್ದ
ಹೌದೌದೌ
ಒಟ್ಟ ಡೇ ನೈಟ್ ಅಂತ ಒಟ್ಟ ಏನೋ ಕೆಲ್ಸ ಅಲ್ಲಿ ಅದು ಆಟೋಮೆಟಿಕ್ ರೊಟೆಟ್ ಆತ್ರಿ ಗಾಳಿ ಆ ಕಡೆ ಜಾಸ್ತಿ ಇರತ್ತ ಆ ಕಡೆ ತಿರುಗತ್ತ ಪ್ಯಾನ್ ಪ್ಯಾನ್ ತಿರುಗತ್ತ ಆಯ್ತ ಗಾಳಿದ ಕಡಿ ತಿರುಗತ್ತ ಮತ್ತ ಬಂದದ್ದ ಬಂದಗಣ ಅದ್ರೊಳಗೆ ಒಂದೊ ಬೋಲ್ಟ್ ನಮ್ಮ ಒಟ್ಟ ಪಿಂಡಿ ಇರ್ತಾರೆ.
ಮನ್ಚರಾಟ್ ಪಿಂಡೀರ್ತ ಒಳ ಬೋಲ್ಟ್
ಅದಕ್ಕೆ ಮೂವತ್ ಕೋಟಿನತ್ರ
ಹಾ ಬಾಳ್ ಬಾಳ ಸೂಕ್ಷ್ಮರ ಅದು. ಒಂದ್ಸಲ ಬಿತ್ತಂದ್ರೆ ಬಾಳ
ಮತ್ತೆ ನ್ ಬ್ಲಾಸ್ಟ್ ಅಗದ್ ಏನ್ ಬಿತದ ಮತ್ತೆ ಏನು ಒಂದ ಒಂದ್ ಊರಾಟ
ಹಾ ಹಿಡಿತ ಒಂದ ಊರಾಟ ಒಂದು ಫಸ್ಟ್ ಒಂದು ಮೂವತ್ ಹಾಕಿರ್ ಒಂದ್ ಚಾಪರ್ ಕರೆಂಟ್ ನೋಡ್ರಿ ಅದು ಮೂವತ್ ಹಾ ಅಂತ ಮೂವತ್
ಆಕ್ಬೇಕು ಒಳ್ಳೇದಕ್ ಬಜೆಟ್ ಆಗ್ಬೇಕು ಈ ಕಡೆ.
ಏ ಹಾಕಲ್ಲ ಎಲ್ಲ ಈ ಕಡೆ.
ಆಕ್ತಾರಲ್ಲ ಲೀಡರ್ಗಳು ಎಲ್ಲ ಇಲ್ಲಿ ಯಾರು.
ಜನನು ಸರಿಯಾಗಿಲ್ಲ ಇಲ್ಲ ಸುಮ್ಮ್ನೆ ಆ ಕಡೆ. ಜನನು ಸರಿಯಗೆಲ್ಲ ಹಾಕಲಲ್ಲಿ.
ನಡೀತದ ರೀ ಅಂದ್ರ ಸುದ್ದಿಲ್ಲಲ್ಲ ಅದಕ್ಕೆ.
ಸುದ್ದಿ ಇರ್ತಾರ ಆಕಿದ್ಮೇಲ ಬಟ್ ರಾಜಕಾರಣಿಗಳು ಒಟ್ಟಿಗಿರಬೇಕು ಈ ಕಡೆ ಮಾಡ ಮಾಡಬಾರದು ಅಂತ
ಅಂತವ್ ಮಾಡಿದ್ರ ಅಂತವ ಎಲ್ಲ ತಗೋಕಿದ್ರ ಅಂತ ಎಲ್ಲಾ ತಂದ್ರ ಜನನ್ರು ಬೆಳತಾರ ಕೆಲ್ಸನ್ ಸಿಗ್ತವ ಊರನ್ ಡೆವಲಪ್ ಆಗ್ತ
ಹ್ಮ್ ಮತ್ತೆ ಆಕಸ್ಮಿಕ ಆಗ ಆಗಾದೇ ಅದೆ ಎಲ್ಲ ಡೆವಲಪ್ಮೆಂಟ್
ಹಾಗದೆೇ ಬಟ್ ಅವ್ರದ ರಾಜಕಾರಣಗಳಗಳು ಎಲ್ಲ ತಿಲಕಿ ಇಡ್ಸಲ್ಲ ಅಂತೋಗೋ್ರ ಬಗ್ಗೆ ಮೂವತ್ ಗೇಟ್ ಐತ್ರಿ ಒಂದಕ್ಕ ಒಂದಕ್ ಎಷ್ಟ ಅಂದ್ರೆ ಮೂವತ್ ಮೂವ ಕೋಟೆ ಅಂದ್ರೆ ಮೂವತ್ತಕ್ಂದ್ರ ಮುನ್ನೂರು
ಊಟ ಆಯ್ತ
ಒನ್ನೂರು ಕೋಟಿ ಅಂದ್ರ ಮತ್ತ ಜಾಗ ಹದದು ಖರೀದಿ ಮಾಡಕ್ಲ್ರರಿ
ಹ್ಮ್ ಮುನ್ನೂರು ವರ್ತ ಒಂದು ಮುನ್ನೂರು ಮುನ್ನೂರತ್ ಕೊಟ್ಟ
ಯ ಜಕ್ಕಿನ ಅವತ್ ಆರ್ನೂರ್ ಕೋಟಿ ಕೊಡತ್ತಾರೀ ಎಲ್ಲರ ಒಳ ರಾಜಕಾರಣಿ ಕಡ ಅವ್ರಿ ಎಲ್ಲಾರ ತಿಂದ
ಹಾ ಹಾ ಹಂಗ ಆನ್ ಮತ್ತ
ಅವದ್ರೊಳಗ ಆಯ್ತ್್ ಕಾೆ ಬ ಕಾಮಗಾರಿತ್ ಮಾಡಿ ಬಿಡ್ತಾರ ಆಯ್ತ ಬಿದ್ದ್ ಬಿಡ್ತ ಯಾರ ಮೈ ಮ್ಯಾಗ ಮನೆ ಮ್ಯಾಗ
ಎಂಜಾದಾ ಮದ ಕೇಳ್ತನೆ
ಹ್ಮ್ ಇಲ್ಲಿ ನೋಡ್ರಿ ಒಂದು ಮನೆ ಇಲ್ಲೇ ಬಿದ್ದಾದ್ರೆ ಕಡಪೆ ಕಾಮಗಾರಿಕ ಎಷ್ಟೋ ಮಂದ ಸತಾರೆ ಇಬ್ರಾನ್ ರ
ಏನ್ ಮಾಡ್ಯಾರ
ಇಲ್ಲಿ ಕಳರ್ ಬೇಸ್ಮೆಂಟ್ ಹಾಕಲ್ಲ ಅದಕ್ಕ ಪ್ಯಾನಿಗೆ ಅದು ರಾಜಕಿ ಕೈ ಡತ ಕಳಪೆ ಕೈಗಾರಿಕೆ ಆಗಿಬಿಟ್ಟ ಅದ ಆಗಿಬಿಟ್ಟದ ಹ
ಮತ್ ಹಂಗಗೆದ ಮತ್ತತ್ ಜಗ್ಗಿ ಫಂಡ್ ಎತ್ತಿರ್ತಾರ ಒಟ ಅದಾರ ಅದರದ ಲೆವೆಲ್ ಮಾಡ್ತಾರ ಅವ ರೊಕ್ಕ
ಹ ಆಯ್ತಿ ಅಂದ್ರ ಕ್ರಾಸ್ ಮಾಡಿ ಕೊಡ್ತಾರೆಳ ಬಿದ್ದರ ಬಳಕ ಆ ಕಡೆಿಂದ್ಲ ಸತ್ತವರ್ ಅವಲ
ನೋಡಂಗಾದ್ರೆ ಏನ್ ದೇಶ ಅಭಿವೃದ್ಧಿ ಆಗ್ತದ ಏನ್ ಆತದ
ನೋಡಿ ಇಂಗ ಅ ಬರ
ಯಾ ಅಭಿವೃದ್ಧಿ ಆಗಲಿ ಏನ ಆಾಗಲಿ ಈ ತರ ಆದದ್ರ
ಅಕಡೆ ಎಲ್ಲಾ ದೇಶ ಅಭಿವೃದ್ಧಿ ಆದ್ರ ನಮ ಕರ್ನಾಟಕ ಅಷ್ಟೇ ಅಭಿವೃದ್ಧಿ ಆಗಲ್ಲ
ಏನ್ ಮಾಡೋದಪ್ಪ
ಕೆಲವೊಂದ್ ರಾಜ ಗುಜರಾತ್ಲ್ಲ ಬಾಳ ಅಭಿವೃದ್ಧಿ ಆದ್ರೆ ನಮ್ಕತ ಮುಂದಾದ್ರ ಗುಜರಾತ್
ಹೌದೌದು ನಾವುಟ ನಮ್ ಕಡೆ ಇಲ್ಲ.
ನಮ್ ಸೈಡ್ ಎಲ್ರೂ ಅಭಿವೃದ್ಧಿ ಆಗಲ್ಲ ನಮ್ ಸೈಡ್ ಏನ್ ಮಾಡ್ರಿ
ಈ ತರದ ಯಾವ ಅಭಿರುದ್ಧಿ ಆತ್ತ ಯಾವ ದೇಶ ಮುಂದೆ ಹೋಗಬಬೇಕ
ಹ ಎಲ್ಲಾ ರಾಜಕಾರಣಿಗಳು ಈಗ ನರೇಂದ್ರ ಮೋದಿನ ಸರ್ಕಾರ ಈಗ ಬಡವರಿಗಂತ ಒಂದ್ ಏನಾರ ಮಾಡ್ಬೇಕು ಶಾಲಿ ಕಲ್ತರಿ ಅವ್ರವ್ರ ಮೈಂಡ್ ಸೆಟ್ಗ ಒಂದ ಕೆಲಸ ಕೊಡ ಅವ್ರವರು ಮೈಂಡ್ ಸೆಟ್ನಗ ಒಂದೊಂದ ಕೆಲಸ ಕೊಟ್ಟ ಹಡು
ಯ ಸ ಕೊಡ ಬಾವಡ ದಿವಸ ಮಡಿಕದಾರ ಕೆಲ್ಸ ಅಂದ್ರ
ಮಾಡಡ್ಕೊತಾರ ಬಟ್ ಏನ್ ಮಾಡತಿ ಇ ವು ಎಲ್ಲಾ ರಾಜಕಾರಣಿಗಳು ಸುದ್ದ ಇರ್ಬೇಕಕ್ ನ ಕಷ್ಟ ಆರ್ಸಬೇದ್ರಾ ಬಾಳ್ ನೋಡಿ ಆರ್ಬಕ್ ನಾವವು
ಇವಾಗ ಹೆಂಗಂದ್ರ ಒಂದೊಂದ್ ಬಿ ಪಿ ಎಲ್ ಕಾರ್ಡ್ ಮ್ಯಾಲ ಲ್ಲ ಇಬ್ಬ್ರ ಕೆಲ್ಸ ಕೊಡ್ಬೇಕಕ್ ಮನೇಲಿ
ಹಾ ಬಾಳ್ ಒಳ್ಳೇದತ್ ಅವ ಕೊಡಲ್ಲ ಈಗ
ಅವಂಗ್ ಕೊಟ್ರೆ ಬಾಳ ಉದ್ದಾರ ಆತ್ತ ಯಾಕಂದ್ರೆ ಕೆಲ್ಸ ಯಾರು ಬೇಕಾದ್ರೂ ಮಾಡಬಹದು
ಬೀಪಲ್ ಕಾಡಿನ ಕೊಟ್ಟರು ಬಾಳ್ ಪುಣ್ಯ ಬರತದ ಇನಿ
ಬಿಪಲ್ ಕಾಡ್ಮೇಲೆ ಈ ಹೆಂಗ ಆಕ್ತಾರ ಈಗ ಗೃಹಲಕ್ಷ್ಮಿ ಅದ
ಹ್ಮ ಅವನ್ ಸಾಮರ್ಥ್ಯ ತಕ್ಕಂಗೆ ಅಂತ ಒಂದ ಕೆಲ್ಸ ಹ ಉದ್ಯೋಗ ಕೊಟ್ರ ಬಾಳ ಉತ್ತಮ
ಒಂದ ಬಿ ಪಿ ಎಲ್ ಕಾಡ ಮೇಲೆ ಹಿಂಗ ಆದ ಏನ ಒಳ್ಳೇದ ಆಗ್ತದ ಈ ತರ ಆಯ್ನ್ರೆ ಏನ್ ಮಾಡಕ್ ಆಗಲ್ಲ
ನನ್ ಇಲ್ಲ ರಾಜಕಾರಣಿ ತೆಲಿಯಗೆ ಎಂತದ್ದು ಬರಲ್ಲಾ ಇಡ ನಮ್ಮ ನಮ್ಮ ಹಂಗ ಬಂದಂಗ ಬರ್ಲದತ್ತಲ್ಲ
ಏನ್ ಮಾಡ್ತ ಅಲ್ಲ ಅವನ ಅಲ್ಪ ಸ್ವಲ್ಪ ಓದಿಗ್ತಾವ ರಾಜಕೀಯ ಮಲ್ಲ ಕಬ್ಬು ಪಡ್ತ ಯಾರ ಆಲ
ಹ ಬರ ರತಿವದು
ಬಿಟ್ಟುಬಡ್ತ ವಾಯತಕಾರಿ
ನೋಡಿಗ ಸಿದ್ದರಾಮಯ್ಯ ಹೇಳ್ದ್ ಒಂದ್ ತಿಂಗ್ಳ ಆಯ್ತಲ್ಲ
ಹ್ಮ್ ಒಂದ್ ತಿಂಗಳ ಆಯ್ತ
ಒಂದ್ ತಿಂಗಳ ಅದ ಡಿ ಕೆ ಶಿವಕುಮಾರ್ ಯಾವ ಆಟ ತೆಗದಾನ ಎಷ್ಟು ಒಂಬೈನೂರು ಕೋಟಿ ನ ಒಂಬತ್ತು ಸಾವೀರ ಕೊಟಿ ಅಂತ ಬಿಡುದಟ್ಟ ಇಡದಿಲ್ಲ
ಹೇಳದ ಮತ್ತ ಅವ್ರ ಜಮೀನ್ ಕೊಡಲ್ಲ ಅಂತ ಅಂತಾರಲ ಏನ್ ಮಾಡ್ತೀವಿ
ಹ ಕೊಡಾಲ ಅಂತರ ಕುಮಾರಣ್ಣ ಅ ತ್ರ ರೈತರ ಸು ಸಮ್ಮುಖದಾಗ ಪ್ರತಿಭಟನೆ ನಿರ್ಮಾಣ ಅಂತಾನ ಚರ್ಚೆ ಮಾಡಮ ಅಂತಾನ ಇವಾಗ ಮಾತ್ರ ಕೇಳಲ್ಲ ಯಾರ
ಬಿಡಲ್ ಬಿಡಲ್ಲ ಅವ್ರೆಲ್ಲ ಆಯ್ತೆ ಅವ ಆಯ್ತಾರ ಅಂದ್ರೆ ಏನಂಗ ಮಾಡಿನಿ ಹ್ಮ್ ಹ ತಾವ ಬಕ್ಕ ತಡಗೆಲ್ಲ
ಏನ್ ಒಂದ್ ಒಂದ್ ಹತ್ತು ವರ್ಷನಾಗ ಬರ್ದಲ್ ಇವರು ಕುಟರುಕ್ಕ
ಹ್ಮ
ಇವ್ರು ಕೊಳ್ಳೆ ಡ್ಯಾರಲ್ಲಪ್ಪಜ ಕೋಟ್ಯನ್ ಗಟ್ಟಲೆ ಕ ಕೊಳ್ಳೆ ಡ್ಯಾರ್ರು
ಜಮೀನ್ ಎಲ್ತ ತೊಗ ಪಾಪಾ
ಹ್ಮ ಅಲ್ಲೇ ಒಂಬ ಎಷ್ಟು ಎಷ್ಟು ಸಾವಿರ ಒ ಎಷ್ಟು ಸಾವಿರ ಎಕರೆ ತೋಲಕ ಕುಂತಾರೆ ಜಮೀನು
ಅದೇ ಉತ್ತರ ಕರ್ನಾಡಕ ಕಡಿ ಮಾಡ್ಬೇಕು ಅಂತವಲ್ಲ
ಮಾಡಲ್ಲ ಎಲ್ಲ ಬರಡು ಭೂಮಿಪ ನ ಮನಾಸ್ರ್ ಮಾಡಲ್ಲ
ಏ ಮಾಡ್ತಲ್ಲ ರನ ಸುಕ್ಕ ಎಲ್ಲ
ಈ ಕಡೆ ನಮ್ ಸೈಡ್ ಮ್ಯಾಗಾಡಿ ಬಂದ್ರೆ ನೋಡಿದ್ರ ಬರಡ್ ಭೂಮಿ ಇಷ್ಟ ಅದ
ಹಾ ಮತ್ತ
ಶಿವಗೆ ಆಯಕಲ್ಲ ನೋಡವರು
ಹಾಗಗ್ಯಲ್ಲ ಆ್ಯಲ್ಲ ಯಾಕಂದ್ರೆ ಈ ಕಡೆ ಆಗಲ್ಲ ಅವ್ರಿಗೆ ಗೊತ್ತದ
ಗೊತ್ತ ಅವರು ಅವ್ರದ ಬಡದ ಆಡ್ತಾರ ಅವರು
ಹಾ ಅದೇ ಅವ ಕಣಕ ಪೂರ್ತ ಕಕನ್ನು
ಯಾಕಲ್ಲ ಅಲ್ಲಿ ಮತಕ್ಷೇತ್ರದವರು ಒಡೆಡದ ಕಳಸ್ತಾರ
ಹಾ ಅವ್ರ ಊರದೇ ಅವನಿಯ ನಂಬಾಲ
ಹ್ಮ್ ಆಕೆ ಅವ್ನ್ ಮಗಳು ನೋಡ್ದಿಲ್ಲ ಹೆಗಡೆ ಐಶ್ವರ ಎಗಡೆ ಏನು ನೋಡಿದ ಕಟ್ಯಾನ್ ಗಟ್ಲೆ ಅವ ಡಿ ಕೆ ಶಿವಕುಮಾರ್ ಅವಕಿ ಮಗಳಿಗೆ ಅದುದಕ್ ಕೊಟಾನೆ ಹೆಗ್ಗಡೆ ಫ್ಯಾಮಿಲಿಗ್ ಕೊಟಾನ
ಅಬೋ
ಬಡವ ಎಲ್ಲ ಬಡವ್ರ ಮನೆಗ್ ಕೊಡಡ್ಬೇಕುಕ್ ಅದನ್ನ ನೋಡ್ ಬೇನದಾಗೆ ಲಗ್ನ ಮಾಡಸಣ ಕೋಟಿ ಅನ್ ಗಟ್ಲೆ
ಹಾ ಮತ್ತ ಏನ್ ಮಾಡುದುಮನರ ರೋಕ ಕಲ್ಸ ಎಲ್ಲ ನಡತವ್ರೀ
ಆ ನಡತ ಬಾಳ ಹಿಂಗೆ ನೋಡ
ಏನ್ ಮಾಡ್ತ ಎಲ್ಲಾರಣ ಬ್ರ ಏನ್ ಹಿಂಗೆ ಅ ನೋಡ
ಎಲ್ಲ ಓದಿದ್ರಷ್ಟ ನೀ ಇದಂಗ ಬಿ ಪರ್ ಕಾಡ್ಗ ಬಿಬ್ರಿಗೆ ಮನೆ ಬಿಬ್ರಿಗೆ ಜಾಬ್ ಕೊಟ್ರ ಎಲ್ಲೇ ಹೊರ್ತ ಬೇಸ
ಏ ಹೆಂಗ್ ಮಾಡ್ಬೇಕು ಹಂಗ್ ಮಾಡಿರ ಅಣೆಬ ಚಂದ ಅದ ಮಾಡ್ಲಿಕ್ಕೆ ಏನ್ ಮಾಡ್ತಿವಿ
ಹ್ಮ ಅ ನೋಡಿ ಈಗಷ್ಟ ಕಷ್ಟ ಇರಣ ನೋಡಿ ಈಗ ಜನ ಕ್ಷಣ ಇಲ್ಲ ನಬ್ ಸೈ ಈಗ ಸರ್ಕಾರಿ ಶಾಲೆೆಯಾಗ ಶಿಕ್ಷಕರು ಇಲ್ಲ
ಏ್ ಹೆಂಗಗೆ ನೋಡ್ ಹಣೆ ಬರ
ಹ್ಮ ಅದಕ್ಕೂ ನಿಯಮ ಕಟ ಕಿಯಲ್ಲಗ್ಯಾರ ಮತ್ತ ಉದಾಹರಣೆ ನಮ್ಮೂರುಾಲೆಗೆ ನೋಡಿದ್ರೆ ಶಿಕ್ಷಣ ಕೊರತೆ ಎಷ್ಟು
ಅ ಬಾಳ್ ಕರಿತ ಅದ
ಅಂತೆಲ್ಲ ಎಲ್ಲಾ ಕರೆಲಾಗೆ ರಾ ಹ ಏನ್ ಮಾಡ ಪ್ರತಿಭಟನೆ ಮಾಡ್ರಿ ಈಗ ತಸಲ್ ಕದಕ್ ಹೋಗಿ ಪ್ರತಿಭಟನೆ ಮಾಡ್ರ ಮನಿ ಬಂದ ಬಿಡ್ತಾರೆ
ಹಂಗೆ ಅಲ್ಪ ಸ್ವಪ ಯಾಪಾ ಟ್ಯಾಕ್ಟರ್ ಬಂತು ಸ್ವಲ್ಪ ಹಚ್ಬೇಕು ಹಚ್ಮಾಡ್ನನೆ ಆಮೇಲೆ ಹಚ್ಚಿನ್ ತಾಳು